ಬೇರೆನಂತೀರಿ?
ಹಿಂಗೆ ನೋಡ್ರಿ ಸುಮ್ ಕುಂತಿದ್ದೆ ಮನ್ಯಾಗ.
ಎಲ್ಲೀರ?
ಇಲ್ಲಿ ಹೊಸುಂಡಿಗೆ.
ಹೊಸುಂಡಿ ಮನೆಗ್ ಯಾಕ ಆಕಡೆ ಬಲಾಟ ಹೋಗಿರಿ ಏನ್ ಸಮಾಚಾರ?
ಹೇ ಸುಮ್ಮ್ ಬಂದಿದ್ವಿ ನಮ್ಮ.
ಹ್ಮ್ ಹ್ಮ್ ಏನ್ ರೊಕ್ಕತೊಕ್ ಇಸ್ಕೊಂಬರಕ್ ಹೋಗಿದ್ರೇನು?
ಯಾ ರೊಕ್ಕಸ್ಕತ ಈ ಟೈಮ್ ಯಾರ್ ಕೊಡ್ತಾರ ಮಳಿ ಬೆಳಿ ಇರ್ಲಾರ್
ಕೊಡ್ಲೇಬೇಕಲ್ಲ ಮತ್ ಮಾತಾಡಿರ್ತೀರಿ ಮೊದ್ಲು ಇ ಟೈಮ್ ಕೊಡಬೇಕ ಅಂತ ಏನ್ ಏನ್ ತ ತಿಪ್ಪಲ ಅದ್ರೂ ಕೊಡೇಬೇಕಾಗ್ತದೆ.
ಇಲ್ಲ ಪಡದಲ್ಲಿ ಎಲ್ಲರ ನರ
ನಡ್ತತ್ವ್ರ ನಿಮ್ಗೆ ಏನ್ ಬೇಜಾನ ಈ ವರ್ಷ ಮಳೆ ಬರ್ಲಿಕ್ಕ್ ಏನ್ ಚಿಂತಿ ಇಲ್ಲ ರೊಕ್ಕ ಬಡ್ಡಿ ಗಂಟೆ ರಗಡ್ ಬಿಟ್ಟಿರಿ.
ಏ ಆದೆ ಮತ್ತೇನ್ ಮಾಡ್ತಿ.
ಕೋಟ್ಯನ ಗಂಟಲೆ ಗಳಿಸಿರಿ ನೀವು ಏನು ಸಣ್ಣ ಗಳಿಸಿರ ಈ ವರ್ಷ.
ಈ ವರ್ಷ ಏನ ಅ ಹೋದ್ವರ್ಷ ಸ್ವಲ್ಪ್ ಬಂತ ಅಕ್ಕಿ ಗಿಕ್ಕಿ ಜ್ವಳ ಪೂರ ಹಾಕಿದೀವಿ.
ಹ್ಮ್
ಬಂತು ಒಂದು ಎಂಬತ್ತೊಂಬತ್ತು ಲಕ್ಷ ಎಲ್ಲಟ್ಟು ಇಳುವರ್ ಸೇರಿ.
ಹೌದೌದು ಆದ್ರ ಮತ್ತ್ ಅದನ್ನೇ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರಿ?
ಹ್ಮ್
ತಲೆ ಅಂದ್ರ ನಿಮ್ದೇ ನೋಡಂತೀನಿ.
ಆಗ್ತಿಲ್ವಾ?
ಲಾಜಿಕ್ ಇರುತ್ತೆ ನಿಮ್
ಆ ತರ ಒಂದ್ ಐವತ್ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟನ್ ಮ್ಯೂಚುವಲ್ ಫಂಡ್ದಾಗ.
ಹ್ಮ್ ಏನ್ ಬಡ್ಡಿ ಕೊಡ್ತಾನ ಮ್ಯೂಚೆಲ್ ಫಂಡ್ದಾಗ? ಏನಾದ ರೇಟು?
ಏನು ಸ್ಣ ಒಂದ್ ಹತ್ತು ಪರ್ಸೆಂಟ್ ಕೊಡ್ತಾನೆ.
ಫ್ರಾಡ್ ಆಕ್ಕಿಲ್ವ ಐತ್ತು ಲಕ್ಷಕ್ಕ ಐ ಲಕ್ಷ ರೂಪಾಯಿ.
ಹ್ಮ್ ನೀವು ಮಾಡಿದಾವ. ನಿಮ್ದೇನಾಯಯ್ತಪ್ಪಾ?
ಹ ನಾವ್ ಹತ್ತು ಹದಿನೈದು ಸಾವ್ರುಪಾಯಿ ಮನುಷ್ಯರಪ್ಪ.
ಪರ್ಸೆಂಟ್ ಬಂದ್ರ ಏನ ಸಾವಿರ ರೂಪಾಯಿ ಬಂದ್ರು
ಎಂಟರ್ಟೈನ್ ಮಾಡಿದೆ ಯಾವ್ದ ಮಾಡಿದೆ
ಮಾಡ್ತಿದೀವಿ ಬಟ್ ಇಂಟ್ರೆ ಆದಾಗ ಸ್ವಲ್ಪ
ಹ ಬಾಳ ಆತಲ್ಲ ತಿಳ್ಕೊಂಡು ಮಾಡ್ಬೇಕ
ಹೋದ್ರ ಆ ಕಡೆ ಬಂದ್ರ ಈ ಕಡೆನ ಹೋಗ ಆಯ್ತತ್
ಹಾ ಹಂಗಗೆ ಅದು
ಅದ್ರಾಗ ಮಾರ್ಕೆಟ್ ಬೇರೆ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ
ಯ ಟೈಮ್ ಹೆಂಗ ಮಾಡ್ಕಡ್ಬೇಕ ಎಲ್ಲಾ ನೀವು ಸಿಗಸ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ಬೇಕು
ಬರೇ ನ್ಯೂಸ್ ಚಾನಲ್ ಮ ಡಿಪೆ್ ಆಗ್ತತಿವಿ ಸುಮ್ನೆ ಎಂಟರ್ಟೈನ್ ಮಾಡೋ ಬೇಡ ಅಂತ
ಇದ್ ಮಾಡಿಬಿಟ್ಟು ಕಡೆ ಸ್ಟಾಕ್ಸ್ ಎಲ್ಲ ಉಂಟು ಇನ್ವೆಸ್ಟ್ ಮಾಡಿ
ದಿನೆ ಹೇಗೆ ಸಿಗಿದ್ದಾ ನೀನ್ ಏನ್ ಮಾತಾಡ್ತಿನನಿ ಸ್ವಲ್ಪ ಟ್ಯಾಕ್ಸ್ನ್ ಬಗ್ ಎಲ್ಲ ಗೊತ್ತದ ಎಲ್ಲ ದನ್ನೆ ಹಂಗ ಸಿಗ ಸಾಧ್ಯನಾ
ಮತ್ತ ಈಗ ಸ್ಟಾಕ್ ಮೇಾಲ ಹೋದ್ರ ಅಷ್ಟೇ ರಿಟರ್ನ್ ಮತ್ತೆ ಕೇಳಕ್ ಬಂದ್ರ
ಗ್ಲಾಸ್ ಬಿಡೋದ್ರಗನ
ಹಾ ಮತ್ತೆ ಅದಕ್ಕೆ ದಿನೇ ಹೆಂಗಂತ ಹೆಂಗಿರುತ್ತೇ ದಿನೇ ರಿಟರ್ನ್ ಅಂತ ಅಂದ್ರೆದ ಫಿಕ್ಸ್ ರೇಟ್ ಆಯ್ತಾ
ಇಲ್ಲ ಬಿುಡು ಮತ್ತೆ ಮಾರ್ಕೆಟ್ ನ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ
ಆಯ್ತಾ ಹೌದಾ ನಮ ಅನಲಿ ಇಷ್ಟಟ್ ಕೊಡ್ತಾರ ಒಂದ ದಿನಕ್ಕೆ ಇು ಬಳ್ದ ಅಂತೆ
ಹಾ ಇಲ್ಲ ಇಲ್ಲ
ಮತ್ತೇಏನ ನೀನ್ ಬಂದ್ರೆ ಅರಮನೆ ಹೋದ್ರೆ ಗುಡಸಲ
ಹ್ಮ್್ಮ್ ಆಟೆ
ಈ ತರ ಅದ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಸುಮ್ನೆ ಇಲ್ಲ ಅತಿ ಹೆಚ್ಚು ನಾಲೆಜ್ ಇದ್ದವ್ ಅಷ್ಟೇ ಅದ್ರ ಗೈಡ ಹುನ್
ಹ ಆಟೆದವಾ ಮತ್ತ
ಅವ್ರಗನು ಬಗ್ಗ ಬಿಡತದ
ಅಂದ್ರ ಅವ್ರ ಎಲ್ಲ ಹೋಗಪೊಳ್ಕಲ್ ಅವ್ರ
ಬಡಕಲ್ ಬಡಕಲ್ಲ ಅಂದ್ರ ಅವ್ರ ಒಂದು ಬ್ಯಾಲೆನ್ಸ್ ಅಂಡ್ ಸೀಟ್ ಮೇಂಟೈನ್ ಮಾಡ್ತಿರ್ತಾರೆ
ಹ್ಮ ಓದರನು ಕುಗಲ್ ಎಳದರ ಕೂಗಾಲರ
ಹಂಗಲ್ ಸುಮ್ಮ ಅದು ಫಂಡಿನ ಡಿಮ್ಯಾಂಡ್ ಮಾಡಿರ್ತಾರೆ ಅ ಎಲ್ಲ ಫಲ್ಡ್ ಎ ಹಾಕಿರ್ತ ಒಂದ ಫಲ್ಡ್ ಕೆಳಕ್ ಬಂತಂದ ಇನ್ನೊಂದ ಫಲ್ಡ್ ಸ್ಮ್ಯಾಗ ಹೋಗಿರುತ್ತೆ ತಲೆಲ್ಲಿ ಬ್ಯಾಲೆನ್ಸ್ ಆಗಿರುತ್ತ ಅವ್ರರಿಗೆ
ಆ ಬಟ್ ಎಮೋಷನಲ್ ಕಂಟ್ರೋಲ್ ಮಾಡ್ಕತಾರಡ ಅವ ಏನ ಅಲ್ಲಿ
ಹ್ಮ್ ಚ ದುಡ್ಡಿನ ಮ್ಯಾಗ ಯಮ್ಮಸ್ ನೀಟ್ರ ಮತ್ತೆ ಆಗತ್ತಲ್ಲಪ್ಪದ
ನಾವೇ ಒಂದು ಹತ್ತು ಸಾವಿರ ಇನ್ವೆಸ್ಟ್ ಮಾಡಿರ್ತಿೀವಿ ಸಾವ ರಪಾಯಿ ಸ್ಟಾಪ್ ಕ್ಲಾಸ್ ಕುಡತು ಮಾಡಿತ್ತ ಅಂದ್ರೆ ಹೆಂಗ ಮಾಡತು ವಾಪಸ್ ತಕಲ್ಲ ರೊಕ್ಕ
ಹ್ಮ ನಮ್ಗ ಅಷ್ಟ ಅಡ ಇಲ್ಲ ಎಮೋಷನ್ ಕಂಟ್ರೋಲ್ ಮಾಡ್ತಿರದ್ ನಮ್ಮನ ನಾವವು ಎಮೋಷನ್ ಕಂಟ್ರೋಲ್ ಮಾಡ್ತಿರಲ್ಲ
ಹ್ಮ
ಹಂಗಾಗಿ ಆಗ್ತದೆ ಅವ್ರಿಗೆ ಗೊತ್ತಿರ್ತದೆದು ಮಾರ್ಕೆಟ್ ಇವತ್ತು ಕೆಳಗೆ ಹೋ ಅ್ರ ನಳೆ ಬಂದೇ ಬತದೆಲ್ಲಿಗ್ ಹ ಅವ ಅದೌದ ಪದನ್ ಮ್ಯಾಚ್ ಆಯ್ತ ಒಂದ್ ಸಾರಿ ಸೋ ಬರಾ ಲನಕ ಬಂದೇ ಬರ್ತದ ಟೈಮ್ ಟೈಮುಗ ವೇಸ್ಟ್ ಅತಷ್ಟೆ ಹ್ಮ್ ಇವತ್ ಬರಲ್ಲ ಅವ ನಾಳೆಗೆಗ್ ಬರ್ತಂತಂಗ ಕುೂತ್ ಬಿಡ್ತಾರ ಅವ್ರು
ಹ್ಮ್
ಬೇರೆ ಬೇರೆ ಫೀಲ್ಡ್ ನೋಡ್ಕೋತ ಆ ನ ರಿಸರ್ಚ್ ಮಾಡ್ಕೋತ ರಿಸರ್ಚ್ ಮಾಡ್ಕೋತ
ಹ್ಮ್ ಹಂಗೆ
ಅದ್ ಅಡ್ತಿಗ್ ಬರಾಟ ಈ ಕಡೆ ಇವರು ನಾಲೆಜ್ ಗೇನ್ ಮಾಡ್ಕೊಂಡಿರ್ತಾರೆ ಬಟ್ ಮುಂದಿನ ಸರಿ ಈ ತರಗಕ್ ಬಿಡಲ್ಲ ಅವ್ರಿಗೆ ಅದಕಂತ ಫಂಡ್ನ ಫಂಡ್ ನ ಹೆಂಗ ಮಾಡ್ತಾರ ಅಂದ ಒಂದಷ್ಟು ಮ್ಯೂಚುವಲ್ ಫಂಡ್ಸ್ಲ್ಲಿ ಹಾಕಿರ್ತಾರ ಒಂದಷ್ಟು ಎಫ್ ಡಿ ಎಲ್ಲಿ ಹಾಕಿರ್ತಾರೆ ಮತ್ತ ಇದು ರಿಕರಿಂಗ್ ಆರ್ ಡಿಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಾರ ಗೋಲ್ಡ್ ಹಂಗೆ ಬೇರೆ ಬೇರೆ ಬೇರೆ್ರು ಇನ್ವೆಸ್ಟ್ ಮಾಡಿರ್ತಾರ ಈ ಕಡೆ ಲಾಸ್ ಆದ್ರನೆ ಈ ಕಡೆ ಕವರ್ ಆಗ್ತಿರ್ತದಂತಾರ ಅವ್ರು
ರ್ ರಿಟರ್ನ್ ಸಿಕ್ಕ್ರ ಸಾಕ ಅವ್ರಜನ್ ಫಸ್ಟ್ ಗೆ
ಫಸ್ಟ್ ಗಲಿ ಸ್ಟಾರ್ಟಿಂಗ್ ಆಲಿ ಈ ಎರಡು ಬಂತ ಅಂದ್ರೆ ಜಂಪ್ ಒ್ ಲಾಸ್ ್ರೆ ಇನ್ನೊಂದು್ರ ಬಂತಿರ್್ದೆ ಅವಾಗ ಏನ ಆಕ್ದಳ ನೋಡುವ ಸ್ಟಾಕ್ ಮಾರ್ಕೆಟ್ ಇರೋರು ಮಾತ್ರ ಚೆನ್ನಾಗಿ ಯಾವ ನಾಲೆಜ್ ಇರುತ್ತ ಲಾಸ್ ಅಂತ ಮಾಡಕಕ್ ಸಾಧ್ಯನೇ ಇಲ್ಲ ಹೋದ್ರ ಬಂದ ಜಗ್ಗೆ ಬಂದಿತ್ತ ಇಲ್ಲ ಬರ್ ಅಂದ್ರೆ ಯಾವರೇಜ್ ಅಂತ ತಕ್ಕ ತಕ್ಕತ್ ಅವರು
ಅಂತ್ರ ಬಸ್ಟಿಗೆ ಸ್ಟಾರ್ಟಿಗೆ ಎಲ್ಲ ಹೋಗೋದೆ ಇಟ್ಟ್ದ ಎಲ್ಲ್ಾಸ್
ನಾಲೆಜ್ ಇರ್ ಇತ ಬಂದ್ ಸಡನ್ಲಿ ಇನ್ವೆಸ್ಟ್ ಮಾಡಿರ್ತ್ತ ಅವನ್ಗ ಅಷ್ಟೇ ಕಳ್ಕೋದು
ನಾ ನಾಲೆಜ ಸುದ್ದನ್ ಕಳ್ಕತಾನ ಬಟ್ ಏನ್ ಮಾಡ್ತ ಬರ ಬರ್ತ ಅವನಿಗೆಲ್ಲಾ ಅನುಭವ ಆದ್ಮೇಲ್ ತರ ಮಾಡ್ಬಡ್್ದಂತು ಸ್ವಲ್ಪ
ಹೌದೌದು್ ಹೌದೌ ಬರಬರೌದು
ಅ್ ಚಂತೆ ಕದೆ ಮಾಡ್ಕೊಂಡ ಕೂತ್ಂದ್ರ ಅದ ಸ್ಟಾಕ್ ಮಾರ್ಕೆಟಗ ಅವನಿ ಏನ್ಲ್ಲವ
ಎಂತ
ಬರೀ ಚಂತೆಾಗ ಸ್ಟಾಪ್ ಲಾಸ್ ಹೊಡ್ಕೊಂಡ್ ಕುೂಂತನಂದ್ರ ಅವ ಇದ್ರರು ನೀ ವೇಸ್ಟ್ ಅಂದ ಬಂದ್ರರುನು
ಆಗಲ್ಲ ಅದು ಒಂದ್ಿಂದದಾಗಂದ ಟ್ರೇಡ್ ಮಾಡ್ಬೇಕಕ್ ಬಿಟ್ ಬಿಡ್ಬೇಕ ಆ್ತು ಒಂದ್ಿಂದ ಮೂರ್ ನಾಕ್ ಟ್ರೇಡ್ ಮಾಡಕ ಕಬರುದು
ಹ ನಾಗಲ್ಲ
ಟ್ರೇಡ್ ಅಂದ್ರನು ಹೆಂಗ್ ಗೊತ್ತ ಇನ್ನೊಂದು ಒಂದ್ ಅದ್ರಾಗ ಲಾಜಿಕ್ ಇರ್ತಾವ ಒಂದ್ರು ತನ್ ನೋಡ್ತಾರ ಒಬ್ಬಬ್ರು ಚೆನ್ನಾಗಿ ಇನ್ವೆಸ್ಟ್ ಮಾಡ ಹಂಗ್ರೆ ಒಂದು ಗಂಟೆ ತ ನೋಡ್ತಾರೆ ಮಾರ್ಕೆಟ್ ಲಾಸ್ ಆಗ್ಲದ ಅಂದ್ರೆ ಏರ್ ಬರ್ಲ ಇಳಲ್ದು ಅಂತ
ಎಾ ಸ್ಟ್ರಾಟಜಿ ಅಪ್ಲೈ ಮಾಡ್ತಾರ ಅವ್ರ ಹೆಂಗ ಹ ಮ್ಯಾಕ್ ಹತದ ಮ್ಯಾಕ್ ಎಲ್ಲ
ಹಾ ಮತ್ತನ್ ಇವತ್ತ ಎೇಟ ಆ್ತಿ ನಿಮ್ದೀ ಈಗ ಪ್ರೆಸೆಂಟ್ ಅದ್ರ ಮ್ಯಾಗೆ ಮ್ಯೂಚುವಲ್ ಫಂಡ್ಸ್ ಬಿಟ್ಟು ಮತ್ತೆ ಸ್ಟಾಕ್ನಲ್ಲಿ ಏನು ಹಾಕಿಲ್ವಾ
ಇಲ್ಲ ರೀ ಹಾಕಿಲ್ಲ
ಅದ್ರ ನಾಕಕ್ ನಾಕ್ಕೌಂಟ್ ಇಟ್ ಮೈಂಟೈನ್ ಮಾಡಲತ್ರಿ ಜರೋ ಯೂಸ್ ಮಾಡತ್ರಿ ಗ್ರೋ ಯೂಸ್ ಮಾಡ್ತ್ರಿ
ಜಾರ ಮಾಡ ಆ ಪುಸ್ತ ಎಂಜ ಅಡಾವ
ಒಂದೊಂದ್ರ ಐವತ್ತು ಲಕ್ಷ ಅಂದ್ರ ನೀ್ ಸಕಡೆ ಈ ಕಡೆ ಒಂದ್ ಎರಡು ಕೋಟಿ ರೂಪಾಯಿಐತ್
ಟಾಟೆ ಇಟ್ಟ್ರೆ ಇ ಇನ್ವೆಸ್ಟ್ ಮಾಡಿಲ್ಲನಾ ಒಳ್ಳದಲ್ ಮಾಡಬೇಕಂತ
ಮಾಡಬೇಕಕ್ ಗೋಲ್ಡ್ ಮಿ ಬೆಸ್ಟ್ ಚಾನ್ಸ್ ಅದಲ್ ಮತ್ತೆ ನೀನ್ ಕಡಿಮೆ ಅದು ಪೂರ
ಹ್ಮ ನೀವ ಯ್ದ್ರ ಮೇಲೆ ಹಾಕಿರಿ ಟಾಟಗೋಳ
ಹ್ಮ ಇನ್ನ ಮೊದ್ಲು ಮಾಡಕಿಂತ ಈಗ ಎಷ್ಟು ಚಾನ್ಸ್ ಅದ ಮೊದ್ಲು ಐ ರೇಟ್ ಇತ್ತು ನಾವ್ ತಗೊಂಡಿರ್ತೇ ಮ ಈಗಿನ ಬರಬಾರ್ದ ಆ ಕಡಿ ಮಾದ್ದ ನೀನ್ ಏನ್ ಮಾತಾಡ್ತಿ
ಮೋದಿನೇ ಮ ಗೋಲ್ಡ್ ಮೇಲ್ ಇನ್ವೆಸ್ಟ್ ಮಾಡಕ್ ಹೋಗ್ಬಡ್ರಿ ಅಂತ ಹೇಳಿಲ್ಲಾ
ಮತ್ತತ್ ಇನ್ವೆಸ್ಟ್ ಮಾಡ್ಬ್ಯಾಡ್ರ ಅನ್ಸಲ ಅಂದ್ರೆ ಈಗ ರೇಟ್ ಕಡಿಮೆ ಇದ್ದದ ಈಗ ಈಗ ಈಗರ್್ದ ನ ಏರದು ಇನ್ವೆಸ್ಟ್ ಮಾಡೋದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಗೋಲ್ಡ್ ಮ್ಯೆ ಇನ್ವೆಸ್ಟ್ ಮಾಡ್ಬೇಟ್ರಿ ಅಂತೇಳಿಿಲ್ಲ ಗೋಲ್ಡ್ ತೊಗೋಬೇಟ್ರಿ ಅಂದ ಇದ ಒಂದು ವರ್ಷ
ಎಲ್ಲ ಒಂದೇಲ್ಲಲೆಕ್ಕಲ್ಲ ಮತ್ತೆ
ಅಂಗ ಅಲ್ಲೋ ಸಿಂಹ ಗೋಲ್ಡ್ ಮ್ಯಾಗ ಇನ್ವೆಸ್ಟ್ ಮಾಡದೇ ಬೇರೆ. ಗೋಲ್ಡ್ ಫಿಸಿಕಲ್ ಗೋಲ್ಡ್ ತಗೊಳ್ಳದ ಬೇರೆ. ಅಲ್ಲ ಅಲ್ಲ ಒಂದೇ ಅಲ್ಲ ಗೋಲ್ಡ್ ಮ್ಯಾಗ ಇನ್ವೆಸ್ಟ್ ಮಾಡಿದ್ರೆ ಅದು ನಮ ಇಂಡಿಯನ್ ಮಾರ್ಕೆಟ್. ಇಕಟ ನ್ಯಾಗ ಅಟ್ಟೆ ಟ್ರೆಡ್ ಆಗ್ತಿರ್ತದ.
ಹ್ಮ್.
ಬಟ್ ಗೋಲ್ಡ್ ಫಿಸಿಕಲ್ ಗೋಲ್ಡ್ ಬೇಕಾದ್ರೆ ಬಂಗಾರನ ದುಬೈದಿಂದ ತರ್ಸ್ಕೋಬೇಕಾಗ್ತದ ನಾವು. ಅವಾಗ ಏನ್ ಕೊಡಬೇಕಾಗ್ತದ ಅವ್ರಿಗೆ ನಮ್ಮಲ್ಲಿ ಇರತಕ್ಕಂತ ಡಾಲರ್ ಕೊಡ್ಬೇಕಾಗ್ತದೆ ಡಾಲರ್ ನೇ ಹೊಯತ್ತೀವಿ ಅಂದ್ರೆ ನಮಗೆ ನ. ಕಚ್ಚಾ ಸೈಲ ಸಿಗಲ್ಲ ನಮ್ಗ.
ಹೌದೌದು.
ಆ ಒಂದು. ಕಾರಣಕ್ಕೋಸ್ಕರ ನೀವು ಗೋಲ್ಡನಾ ಫಿಸಿಕಲ್ ಗೋಲ್ಡ್ ತಗೋಬಡ್ರಿ ಅಂತ ಹೆಳೆ ನಾ ವರ್ತು ಗೋಲ್ಡ್ ಮೇಗ ಇನ್ವೆಸ್ಟ್ ಮಾಡ್ರಿ ಅಂತ ಹೇಳಿಲ್ಲ. ಒಂದ್ ಬಿಟ್ಟ ನೋ ಇನ್ನೊ ಒಂದು ಆಪ್ಷನ್ ನೀವು ಗೋಲ್ಡ್ ತೊಗೋಳದಕಿಂತ ಗೋಲ್ಡ್ ಮೇಗ ಇನ್ವೆಸ್ಟ್ ಮಾಡ್ರಿ ಅಂತ ಹೇಳಿನಾ ಇಗ.
ಅವೆಲ್ಲ ಹೇಳಬೇಕು ನಮಗ ಗೊತ್ತಿರಲ್ಲ.
ನಿನಗ ಹೆಂಗ ಗೊತ್ತಿರಲ್ಲಪ್ಪಾ ನೀನ್ ಮಲ್ಟಿ ಟ್ಯಾಲೆಂಟೆಡ್ ಆದಿಯ ಅದರಾಗ. ಚಾರ್ಟೆಡ್ ಅಕೌಂಟೆಂಟ್ ಇದೀ.
ಯಾ ಚಾರ್ಟೆಡ್ ಅಕೌಂಟ್ ಹುಲಿ ಗೊತ್ತಿರಲಾರದ ನಿನಗೆ ಕೇಳಕತಿಲ್ಲ.
ಹ್ಮ್ ಆರ್ಥಿಕತೆದಾಗ ಚಾಟೆದ ಓದಿದಿ ಈ ಕಡೆ ಫಾರ್ಮಸಿ ಮಾಡಿದಿ ಎಲ್ತ್. ಎಲ್ ಸೆಕ್ಟರ್ ನ್ಯಾಗ.
ಮಾಡಿರಿ ಎಂಬಕ ಇದಾರ ಒಕ್ಕಲ್ಲಿ ಏನ್ ಮಾಡುತಿ ಅಣೆ ಬರಕ್ಕೆ ಜೋರ್ಸ.
ಅಕ್ಕ ಬರ್ದು ನಾಲೆಜ ಇದಂಗ ರೊಕ್ಕ ದೊಡ್ಡ ಮಾಡೋದೇ ಏನ್ ದೊಡ್ಡ ಮಾತೇನ್.
ಮಾರಾಕ ಹೋಗಬೋದು ಬಿಡು ಅದ್ರೆ ಏನ.
ಹ್ಮ್ ಮತ್ತೆ ಅದ್ರಾಗಿ ಬೇರೆ ಬಿಸ್ನೆಸ್ ರನ್ ಮಾಡ್ಲಾಕತಿ.
ಹ್ಮ್ ಮತ್ತೆ.
ಹ್ಮ್ಮ್ ಒಂದ ಎರಡ ಈ ಕಡೆ ವಾಟರ್ ಪಾಯಿಂಟ್ ಅದೇ ಏನಾಯ್ತಾ ಅವರದು.
ಅದೇ ನಡೆದ ಇನ್ವೆಸ್ಟಿಗೇಷನ್ ಮನೆ ಹೆಂಗೆ ಹೆಂಗೆ ಮಾಡಸ್ಬೇಕು ಹೇಂಗ ಹಂಗಿಲ್ಲ ಅಂತ.
ಇನ್ವೆಸ್ಟಿಗೇಷನ್ ಅದ್ರಾಗ ಏನ್ ಇನ್ವೆಸ್ಟಿಗೇಷನ್ ಆಗತದ.
ಎಲ್ಲಾ ತಿಳಿಸಿ ಹೇಳೇಳ್ಬೇಕಲ್ಲ ಅವ್ರಿಗೆ.
ಈಕಡೆ ದ ತಂದ ಬಿಡದ ಅಷ್ಟೇ ಅಷ್ಟ ಬಿಟರ ಮತ್ತೇನಿಲ್ಲ.
ಕೇಳಕ್ ನ ಆಟ್ಯ ಅಲ್ಲ ಆಸೆ ಅದೇ ಅದಲ್ಲ.
ಏನ್ ಲಾಷ್ಟಗೆ ಏನಾಯ್ತು ಏನ ನಾನು ಹೇಳಾಕಾತಿನಿ ಮತ್ತೆ ಒಂದ್ ವರ್ಷ ಆಯ್ತೆ ಅಂತ ಸಣ್ಣ.
ಹೇಳ ಮ ಹೇಳದ ಮ
ಅಲ್ಲ ಒಂದ ವರ್ಷ ಯಐತಿ ಅಂತಿ ಮ್ ವೇಸ್ಟ್ ಮಾಡ್ಬಾರು ಅಂತ ಇನ್ನಾಗೂ ಬರ್ತಾರೆ ನಮ್ ಕಂಪ್ಲೀಟ್ ಮಾಡಕ್ ಅದಕ್ಕೆ ಕೇಳಾತ್ತಿನಿ ನಿನಗೆ ನೋಡಲ್ಲಿ ಅಂಗಾಯ್ತ ಅಲ್ಲಿ ಹಾಗ ಹೊಲ್ಲೂರ್ದ ಹೆಂಗಾಯ್ತಿ. ಂದೆ ಒ ಊರಾಗ
ಹೌದೌದು.
ಅದೇ ಮೊದಲ ಇರ್ಲಿಕ್ಕ ಅಂದ್ರೆ ಧೈರ್ಯ ಇರ್ತಿಲ್ಲ ನಮಗ ಏ ನೌನ ಲಾಸ್ಟಿಗೆ ಬಾಟ್ಲ್ ವಲ್ಲ ಅಂದ್ರ ಬರಿ ನೀರ ಮಾರಿಕೇಸಿ ಬದುಕತ್ನ. ಬದಕಬಹುದು ಅನಸತೈತ್ತೆ ಸಡನಲ್ಲೆ ಹಾಕಿದೆ ಇನ್ನೊಬ್ಬ ಅವನೇ. ಬಾಟ್ಲಿ ಮಾಡಿದ ಅಂದ್ರೆ ನಮ್ಗ ಏನ ಅನಿಸ್ತದ ಆಲ್ರೆಡಿ ಒಬ್ಬನು ಆನಪ ಬಿಸ್ನೆಸ್ ಏನ್ ರನ್ ಆಗುತ್ತೋ ಏನಿಲ್ಲ. ಭಯ ಸ್ಟಾರ್ಟ್ ಆಗ್ತದ.
ಅಂಗ್ಯದ ಮತ್ತೆ.
ಅದಕ್ಕೆ ಹೇಳತಿನಿ ಆಕಾಂಗ ಇತ್ರ ಜಲ್ದಿ ಹಾಕಬೇಕು ಇನ್ನೊಬ್ಬ ನಮ್ ಕಾಂಪಿಟೇಟರ್ ಕೊಟ್ಟನ ಅಂದ್ರ ಅರ್ಧ ಮಾರಕೆಟ್ಟ ಅವ್ ಕಸಕೊಂತನ.
ಅಂಜದ ಹುಲಿ ಮತ.
ಅದಕ್ಕೆ ಹೇಳದ್ರಿ ಇಳಿಬೇಕು ಒಂದೇ ಸಾರಿ ಇಳಿಬೇಕ ಇಲ್ಲ. ಪ್ಪಂದ್ರೆ ಮಾಡಕ ಹೋಗ್ಬಾರ್ದಂತ.
ಸಾಲ ಕೊಡರಿ ಅಂದ ಒಂದ್ ಲ್ಯಾಕ.
ಏ ಕೊಡಮ ತಗೊರಿ ತೊಗೊಂಡ ಹೋಗರಿ ಮನಿಗ್ ಬಂದ ಕೇಸಿ ನಿಮಗ ಬೇಡ ಅಂತೀನಿ ಏನು ನಾನು.
ಬಡ್ಡಿ.
ಕೊಡರಿ ಒಂದು ಹತ್ತ ಪರ್ಸೆಂಟ್ ಕೊಡ್ರಿ ಅದ ಒಂದ್ರ ಬಡ್ಡಿ ಹಂಗ.
ಹತ್ತರ ಬಡ್ಡಿಯಂಗ ನಡೀತಾದ ತಗೋರಿ ಆರಾಮ.
ಹತ್ರ ಬಡ್ಡ ಅಲ್ ಒಂದ್ರ ಬಡ್ಡಿ ಅಂದ್ರೆ ಹತ್ತು ಪರ್ಸೆಂಟ್ ಕೊಟ್ರ ಆದ್ರ ನ ಒಂದ್ ಬಡ್ಡಿ ಅ್ರ ಹನ್ನೆರಡು ಪರ್ಸೆಂಟ್ ಆಗುತ್ತೆ
ನಾನ್ ಅದೇ ಹೇಳಕತ್ನಳ್ರಿ.
ಹ್ಮ ಹತ್ತ ಪರ್ಸೆಂಟ್ ಅಂದ್ರ ಹತ್ ಸಾವರ. ಇರ್ರೀ ನಮ ಇ ಫ್ರೆಂಡ್ ಹಚ್ಚರತ್ನ ಹೋಗಿ ಬರ್ತನ ಹೋರ ಸ್ವಪ್
ಹಾ